ಹಾ ಹೇಳ್ರಿ.
ಫೋನ್ ಮಾಡಿದ್ದೇನಾ.
ಮಾಡಿದ್ದಪ್ಪಾ ಪಿಕ್ ಮಾಡಲ್ಲಪ್ಪಾ, ನಾನು ಸುಮ್ಮನಾಗ್ಬಿಟ್ಟೆ.
ಏ ನಾನು ಇದನ್, ಮಾಡಕಿದನ ರೂಮ್ನಾಗಿದ್ನ ಅದು ಚಾರ್ಜ್ ಹಾಕಿದಿ.
ಹೌದಣ, ಏನ್ ಮಾಡಕತ್ತ ಹ್ದವು ಅವ ಅಣ್ಣ ಭಾರಿ ಅ ಅ. ಅವರ ಮಗ ಬಾರಿ ಐಟಿ ಬಿಟಿ ಕಂಪನಿ. ಶ್ರೀಕಾತ್ ಹಪ್ತೈವ ಇಪ್ಪತ ನೋಡದು.
ಅಬ್ಬಾಬ, ಅದ ಹೆಂಗೆ ಆಯ್ತವ್ವಾ
ಅಯ್ ಅವಯ್ಯೋ ನಿಮ್್ದೊ, ದವೆಲ್ಲ ಚೇಂಜ್ ಮಾಡೇ ಬಿಡ, ಅವ ಒಂದರಿ ಯಾರಿಗೆ ಬರ್ದಿಲ್ಲ. ಬ
ಅಂದ್ರೆ ಅವ್ರೂಊ ಮಾಡಿಬಿಟ್ಟಾನ.
ಏ ಇಲ್ಲ ಅದು ಒಂದು್ಫೋನ್ ಎಕ್ಸ್ಟ್ರಾ ಮನೆಾಗ ಐತ್ ಕ್ಯಾಬ್,
ಕ್ಯಾಬ್
ಕ್ಯಾಬ್ ಗೆ ಒಂದು ಫೋನ್ ಇಟ್ಬಿಟ್ಟವ್ನೆ.
ಹೌದಾ
ರೆಕಾರ್ಡ್ಗಿಟ್ಟ ಅದಕ್ಕದಕ್ ಅದಕ್ ಅದಕ್ಕದಕ್ ಹಚ್ಚಿಟ್ಟ ಒಂದ ವಯಸ್ಸ ಹಚ್ಚಿಟ್ಟು ಹೋಗ್ಬ ಬಿಡ್ತಾನ ಟಿ ನೋಡಕ್ ಹತ್ ನಿಮಿಷ ಬಿಟ್ಟು, ಬಂದು ಆನ್ ಮಾಡಿ ಮತ್ತೆ ಮತ್ತೆ ಹೋಗ ಬಿಡ್ತಾನೆ.
ತಿರುಗಿ ತಿರುಗಿ ಅದೇ ಆಗ್ತಾನೆ.
ಆಮೇಲೆ
ಹಾ
ನನಗ ಹಚ್ಚಿದ್ದ, ಅಲ್ಲಿ ಹಚ್ಚತ್ನ, ನೀನ್ ಏನ್ ಮಾತನಾಡಬೇಡ.
ಆ ಆ
ಬಕ್ಕನದ, ಇ ಕೆಲಸ ನೀ ಮಾಡು.
ಹಾ ಕಟ್ಗಟ್, ಆಗತ್ತಲಿ ಅಪ್ಪ ಇದನಿಂದ ಅಣ್ಣ. ಹಲೋ
ನಿಷ ಅಂದ. ಒಂದ ಮುತ್ತಂದು
ಹೊಲ್ದಾಗ ಇದ್ಯಾ. ಹಲೋ, ಕೆಳ್ಸವರ್ಲಿ
ಹಾ ಹೇಳ್ತಿಲ್ಲ, ಯಾರ ಇಲ್ಲಿ ಸೌಂಡ್ ಡಿಸ್ಟರ್ಬೆನ್ಸ್.
ಹಲೋ, ಏನ್ ಮಾಡ್ತಿದ್ದೆ.
ಹಾ ಅದೇ ಕಾಯಿ ಬರ್ತಲ್ಲ, ಆ ಕಾಯಿಿಗೆನ್ ಕಾಣ್ಸತದ ನಿನ್ಗ.
ಹೌದಣ, ಇವತ್ತ ಯಾಕ, ಹೋಗಿ ಹೊಲ್ದಕ್ಕೆ.
ಅವ, ನಮ್ ಕಮಾಿ ಇವ ನ, ಆದರ್ಶಿಕ ಮಾಡಿ ನವು ಕುತೀವ ರಸ. ಹ
ಮದನೂರ.
ಹಾ ಮಾತ್ರೂರು ಹಾಕ್ನಾರೀ ಯರ ಕು ಡೈರಿಯಟ್ ಹಾಕ್ನಾರಗ
ನಿಮ್ಮ್ೂರಗ ಡೈರಿ
ಇಲ್ಲ ಮುರಗಿಲ್ಲ ಮಾದ ನೋ ಐತಿ ಮಾದು ನೋವು ಜಾತಿ
ಹೌದಮ್ಮ
ಹ ಡರ್ಚಾಕ ಮಾಡ ಆಯ್ತಡ್ತಾ ಹ್ತ
ಹ್ಮ್ ಹ್ಮ್ ಹ್ಮ್
ಇರ ಹತ್ತ ಹನ್ನೆಡು ಲೀಟ್ರ ಇಡ್ತಾವ ಎಳ್ ಹಾಕದಾವ ಪೇರೆಂಟ್ಸ್ಗೆ ಹೋಗೋಣ ಮುಂೆ ಚಜ ಅ್ ಮಾಡಿಕೊಂಡ ಪರೆಟ್ಸ್ ಆಡ್ ಮಾಡ್ಾನೆ ಆಡ್
ಅಬ ಅಪ್ಪನನ್ ಸದವಂದ ಇಪ್ಪ ಸಾವಿರ
ಒಂದ ಹದ್ೈದು ಹದಿನೈದು ಸಾವಿರಐದು ತಿಂ್ಳ ಒಂದ್ ಇದು ಒಂದ್ ತಿಂಗಳುಳ ಏಟ ಆ ಬದಿದೆ ಇ ತಿಂಗಳ ಇ ಒಂದ ತಿಂಗಳ ಒಂದ್ ಇಪ್ಪತ್ ಸಾವಿರ ಶರ್ಟ್ ಮಾಡಕತ್ತ ದ ತಮ್ಮೊ ಶೇರ್ ಮಾಡಿ ಕನ ತನ ಅಸಿ
ಹ ಹಾ ಬಾರಿ ಇದ್ರಪ್ಪ ಇನ್ಕಮ್ ಆದದಾರ ಕಾಂತಕ ಕಾಂತಕ್ ಮಾ ಕೊಟ್ ಬಿಿಡ್ಲಿ ಹಂಗತಿಗೆ ಬಣ
ಹ ಇೊಂದು ಆತ
ಹೌದಣ ಅದ ಕಾಂತ ಕಾಂತ ಬಿಡ್ಕೊತ್ ಬಿಡಕ ಅವಾಗ
ಹ ಇಥಲ್ಲ ಮಾಡಂದ ಮಾಡ್ತಾವ ನೋಡಿ ಗೈತಾವ ಇವು
ಹ್ಮ್
ಎಂತ ಮಾಡದ್ರೆ ಮಾಡ್ತ
ಅಲ್ಲೇ ಆಡ ಕೈರ ಹಡ್ಕಲ್ ಬಿಳಾವ
ಅ ಕೇಳಾನ ಹೋಗದ ಇಡದ ಬರದ ಮತ್ತತ್ ನನಗ್ ಒಂದೇ ಒಂದಾನ ೇ ಯಿಗಾಲಿ ನಾನ ಏನ್ ಆಗ ಚ್ಚ ನನ ನಾನು ಏ ಮಾತ್ರ ನಾ ಹಾಲ್ಕೊಂಡಿದ್ದೆ ಅಡಿ ಮೇಲೆ ಸುಕ ಹೆಚ್ಚು ಬಕ್ದ ಹಿಡ್ ನಾನು ಹತ್ತು ನಿಮಿಷ ಹಿಂದೆ ಕಟ್ ಮಾಡಿು ಯಾರ
ಹ್ಮ್
ಆ ತಾನ ತಾನ ಮಾತಾಡ್ತತ್ತದ ನೀನ್ ಮಾತಾಡ್ತತ್ತು ಏನ್ ಕಟ್ಟೀ ಅವಾಗ ಬಿಟ್ಟದ ಅವಗ ಅವಗ
ಹ್ಮ್
ಇವ ನಮ್ಮ್ುತ್ತನ್ಗಚ್ಚರಿ ಹತಲಪಾ ಅಂತ ನಾನ ಹತತಡಿಯಪ್ಪಾ ಸೌ ಯಾರ ಯ ಯ ಹೆಚ್ಚಂದ್ರ ಬರದ ಆಟ ಆತ
ಹ್ಮ್
ಆಮ್ಮ್ ಕಡೆ ಅವನು ಹತತ್ ಅಂತ ಅವ್ನು ಹಚ್ಚಿಲ್ಲ ಕಾಂತ ಒ ಇ ಮಾಡ್ದ ಮತ್ತೆ ಒಳ್ಳಿ ನಿಮ್ದ ಅರ್ಧ ದ ಮ ನ ಒಂದ ನಂದಲ್ಲ ಆರು ಆರು ಒಂದು ಸೆಕಂಡ್ ಮೇಲೆ ಆದ್ರ ಅಷ್ಟೇ ಬಿಟ್ಕೊಂಡು ಆರಂದು ಸೆಕಂಡ್ ಒಳಗ ಆದ್ರ ತಗಬ
ಹಾ ಹಂಗ ಮಾಡ್ಬೇಕಕ್ ಮತ್ತೆ ಕಾಂತಕ ಚಿನ್ನ ಹಗೂಲಿಲ್ಲ ಕಾಂತಕನ ಎಡಿಟ
ನಾಳೆ ನಾನನ್ ಹಚ್ಚಿದ್ದೆ ಈಗ ಕಾಂತಗ ಅವ ನಿನ್ಗೆ ಎತ್ಲುಾರಕ್ ಅವಾಗ ಹಚ್ಚಿದ್ದೆ ಅಂತದ ಕಾಂತ ಅಿ ಆಲ್ರೆಡಿ ಮಾತಾಡ್ಕತನ್ರಿ ಅಂತ ಆಯತ್ ಚಟ್ಟ ಹೋಗ್ಬಡ್ತಾನ ಹೊಳಿ ಹುಣಕ ಮತ್ತೆ ಹುಣ ಬಂದ ಬಂದು ನೋಡ್ತಾನ ಮತ್ತೆ ಹತ್ತು ನಿಮಿಷ ಮತ್ತೇವ್ ಬೇಕಾರಾದ್ರೆ ಮುಗಿಸಿಬ ಬಿಡ್್ ನೋಡ ಹೋದ
ಏ ಓದ ಮುಗಪಲ್ಯ ಬಟ್ ಅವ ಬಂದ್ ಬಿಡಕ್ ಆಕ್ಾಗ
ಏ ಇಲ್ಲ ಮುಗಂತ ಮತ್ತೊಂದು ಹ ನಿಮಿಷ ಮಾತಾಡೋ ಒ್ ಊಟ ಮಾತಾಡ್ರ ಕಡೆ ಅದ್ರ ಒಂದು ಹತ್ತು ನಿಮಷ ಇಡ್ದಾನ ಈಗ
ಅಲ್ಲ ಪ್ರಾಜೆಕ್ಟ್ ಮಾಡಕತೆ ನಾನ ಪ್ರಾಜೆಕ್ಟ್ಗೆ
ನಾಳೆ ಬಾಿ ನಾಳೆ ಸ ಸೋರ್ಸ ತಗಸಿ ಬೇಕಬೇಕಾ ಬೇಕ ಬೇಕ ತಕ್ಕ ಅ ಬೆಂಡಿಂಗ ಮಾಡ್ಸ ಅಂತಏನು
ಹ್ಮ
ನಾ ನೋಡ್ತ ಬಾರ ಹೇಳಿ ನಾಗ್ ಹೋದ್ ಇವ್ರ ಕುಂತ ಕುಂತ ಎದ್ದಳಂಗ ಹೋಗಂಬರ ನಾಕ ಅವುಏ ತಾಸಸ್ ಬ ತಾಸ್ಕೊಂಡು ತಾಸ್ಕಂದ್ರ ಅವ್ ತರಗ ಕ ಕು ಕುಂತು ಅ್ರ ಅವ್ಳ ಮುೆ ಜ ಅತ್ತಕ್ಕ ಬಂದು ವರ ಎರ ಗಂಟೆಗೆದ ಮದೆ ಎರ ಗಂಟೆಗೆ ಉಂಡು ಬಂದು ಕುಂತವ ಮತ್ತ ಐದು ಗಂಟ ಎಂತ ಊರಾ ಬರ್ಬೇಕೆ
ಹ ಇಷ್ಟ ಮಾಡೇಡಂಬಾ
ಹಂಗಾದ್ರ ಓದಿದ್ರ ತಲೆ ಉಳಿತೈತದ ಏನ ಓದಿರ್ತಿವ್ ಜದಾಗ ತಲೆ ಒಮ್ಮಗಕೊಂಡಿರ್ತದದು ಹೊಸ ಜಾಗದಾಗ
ಹ್ಮ್
ಇಲ್ಲ ಹಂಗಾದ್ರ ಬರದ ಇ ಸು್ಕ ಅಡ್ಡ್ಯಾಡ ಪಟ್ಟ್ಯಾಡ ಕ್ಯ ಅಂದ್ರ ಬರಲ್ಲ ಸುಮಕ
ಏ ಇಲ್ಲಿಲ್ ಬ ಅಡಾಡದು
ಹ್ಮ್ ನ ಮತ್ತೆ ಇಲ್ಲ ಮನ ಇದ ಇಲ್ಲ ಊರ್ಕ ಇರ್ಕ ಮಾಡ್ಕ
ಏನಿಲ್ಲೇಡಡದ ಒಮ್ಮಕ್ ಮಾನ್ ಮುಗಿದಿಲ್ಲ ಅದು ಒಂದ ಐತ ಅದ ಅಂದ್ರೆ ಒಮ್ಮಕ್ ಇವತ್ ಬೇಡದ್ನ ಹ ಮೂರ್ ದಿನ ರಜಾ ಆಯ್ತ ನೋಡ
ಹಾ
ಅವತ್ ಮಾಡೋಣ ಅದ್ನ ನೀನನ್ ತಂದ್ಬಿಡಂತೆ ಅವವತ್ತ
ಏನು
ಓಬ ಸಿ ಸರ್ಟಿಫಿಕೇಟ್ ಮಾಡ್ಸದ
ಹ ನಾನು ತಂದ ಮುಡ್ಕ್ ಬ ಅಂಬ್ರೆ ಎಲ್ಲಾ ಮಾಡ್ಸ ನ ಎಲ್ಲ ಈ ಸಲ
ಅಲ್ಲೇ
ಹಾ
ಇಪ್ಪತ್ತೊಂದಕನ ಯಾವಾಗ ರಜ ಐತೆ ಒಂದ ಮೂರ್ ದಿನ ರಜ ಐತೆ
ಇಪ್ಪತ್ತೊಂದು ಇಪ್ಪತ್ರ ಐ್ ಇಪ್ಪತ್ತೋಳಕೈಐ ನಲ್ಕ ದಿನ ಐತೆ
ಹ ಹ ಅವಾಗ ಅವಾಗ ಜ್ಯಾಪ್ನೆ ಮಾಡ್ಸಕ್ ಬರ್ತದ
ಮಾಡ್ಸಾಕ್ ಬರ್ತಾ ನಾ ಒಯ್ದ್ ಏನ್ ಮ್ರ ಪ್ರವೀಣ್ ಸ ಕಧ್ರೋ ಮರಿಗ ಯಾ ಕಾರ್ಯದ ಇ ಕಾರ್ಯದ ಮ ಮಾತಾಕದಿದನಲ್ಲ ಎತ್ತಲಲ್ಲ ಅ ಎತ್ತಿದ್ರ ಇದು ಕಟ್ಟಕತ್ತ ಅಂತ ಎತ್ತಿಲ್ಲ ಇವ್ರೆ ನ ಮೂ ಹೊಲಸಲ್ಸ ಮಾ ಯಾರ ಆ
ಹಾ
ಹ ಗ್ರೌಂಡ್ ವಸ್ ರ್ತಮೇತಿ ಹೊತ್ತು ಹೊರಗೆ ಎ ಅಡ್್ಯಾಡ್ಡ ಮಕ್ಕಳ ಕಂತಾರಾ
ಅಯ್ಯ ಒಳ್ಳದಕ್ಕೆ ಚ ನಾನ
ಎಲ್ಲಿ ಅಡ್ಡೋಣನ್ರಿ ಸರಿ ಇವ ತಮಾಶೆ ಇ ಎಲ್ಲಿ ಅಡದಲ್ಲ ಮಠಕ್ಕೆ ಕೊಯ್ವಿ ಬಂದಿಿ
ಹೌ
ಹ ಆತಪಾ ಮಡ ಮರ್ಗಚ್ಚಿ ನೀ ಖುಷಪ ರಕ್ಷಾಳ ನನ್ಚ್ಚಿಲ್ಲ ನಾನು ಈಗಚ್ಚ ಅದತಚ್ಚಿದ ಮೇಡಮ್ಿಾರ ಎ ಅವಳ
ಅವ ಅವ್ರ ಿ ಇವರಿಗೆಿಗೆ ಹೇಳ್ತರ್ಲ ಅಪ್ಪಾ ಸೀನಿಯರ್ ಸೂಡ್ರನ್ ಕೇಳಂತಾರ ಅವರು
ಯ ಹಂಗ ಅಂತ ಹೇಳಿರ್ ಅವ್ರಗ್ ಹಚ್ಚಿದರ ನಿಮ್ಗ ನಿಮ್ ಹ ಅವ್ರಗ ಅಂತಾರೆ ಯರಡ ಕಡೆ ಬಿಟ್ಟ್ರಾಿಏನಸ್ಕ ಕಂತಾರೆ ಏ ಮಾಡ ಅಂದ್ರೆ ನಾ್ ಅಂತ
ಹ ಸ ಸಿದ್ರೆ ಯಾವ ಗತಲ್ಲ ಅಂತ ನಾ ಹೇಳ್ಮೇಲೆ ಹಂಗ್ ಮಾಡಕ್ ಹೌದು ಅರೆ ಗಪಲ್ಲ ತೆರಿ ಬರದ ಒಂದ ಮಲ್ಟಿಪಲ್ ಚಸ ಹಾಕಂಬಡಕ್ ನವು
ಹಾಂ
ಗೊತ್ತಾ ಸಿಲೆಬಸ್ ಇತ್ತಲ್ಲ ಸಿಲೆೇಬಸ್ ಹಾಕ್ಬೇಕ ಅನ್ನ ಆ ಸಿಲೆಬಸ್ ಹಾಕಿ ಸಿಲೆಬಸ್ ತಕ್ಕಂಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೂಡ ಅನ್ಬೇಕದಕ ಹಾಗಂದ್ರ ಹ ಚಾಪ್ಟರ್ ನಡ ಕೊಟ್ಟುಬಿಡ್ತದೆ ಹಂಗ ಕುಡ್ಕಣ ಸಿಲೆಬಸ್ ಹಾಕ್ಬೇಕನ್ನ ಸಿಲೆಬಸ್ ಹಾಕಿ ಇದ್ರ ಮೇಲೆ ಕುಡನ್ಬೇಕ
ಕಷ್ಟ
ಅರು ಕೊಟ್ಬರ್ತದೆ ಯಾವ್ದಾರ ಕೇಳವ್ರೆ ಮಲ್ಟಿ ಪರ್ಚಸ್ರ್ ಕೊಡ್ಲಿ ಓನ್ ಮರ್ಸಿನ್ರ ಕೊಡ್ಲಿ ಏನಾರ ಬಡ್ಲಿ
ಸರ್ ನಾನ್ ಹಂಗ ಸರ ನೀವು ಮಲ್ಟಿಪಲ್ ಚಾರ್ಸ್ ಕೊಡ್ತೀವಿ ಅಂದ್ರೆ ಹಿಂಗ ಡೈರೆಕ್ಟ್ ಅದೆ ಸರ ನೀವು ಮಲ್ಟಿಪಲ್ ಚಾರ್ಜ ಕುಡ್ತಿವ ಅಂದ್ರ ನಾವು ಒಲಗಲ್ರಿ ಬೇಕಾದ್ರ ಅಷ್ಟ್ ಮಾಡೆ ಪಚರ್ತ ನೋಡ್ ನಮ್ಮೂ ನಮ್ಮ್ ಓನ್ ಸಬ್ಜೆಕ್ಟ್ ನಮ್ಮ ನಮ್ಮ ಡಿಪಾರ್ಟ್ಮೆಂಟ್ ಸಬ್ಜೆಕ್ಟ್ ಸಂಬಂಧಪಟ್ಟ ವುರ್ ಅಂದ ಯ ಮಾಡ ಚಸರ್ ಕೊಳ್ಳಿ ಒ ತಿರಿರ್ ಕ ಕೊಿ ಬರಕ ನಿ ಒಂದ ಕತ ಅಂದ ಸರ್ ಆಲ್ರಿ ಸರ ಯಾವ್ದ ಒ ಕರೆಕ್ಟ್ ಹೇಳ್ರರಿ ನಿಧರಿಂದ
ಹ್ಮ್
ನಾಗೆ ವತ್ ನನ್ಗ ಅಂತ ಅಂದ ಹುನ್ಸಾರ್ ಅಂತ ಅ ಮತ್ತ ಈಗಾಲಕ್ಕ ಹೋಯ್ದೆ ಹಚ್ಚಿದ್ದ
ಹ್ಮ
ಕಾ ತುಂಬಾ ನಿಮ್ಷ ಒಂದು ಮಟೆ ಎತ್ತಿದ್ರ ಬೈತಾನ ಊಂದಿ ಇಲ್ತ ಹಊಡ್ರ ನಮ್ಮಡ ಬ ಸ ಮತ್ತೆತ ಇಲ್ಲ ಈರ ಹೆಚ್ಚಿ ಏನ್ಸ ಅಂತ ಕೇಳಿದ್ನು ಪಕ್ಕ ಅ ಏನ್ ಹೇಳ್ತಾನ ನೋಡನ್
ಇದೆ ಒಂದು ಒಂದು ಒಂದು ಏಲ್ಲ ಅಪ್ಪ ಕುಡ ಕುಡಗ ಬಂದ ಅ ಹ ಎಲ್ಲಾರ ಹೋದಾಗವು ಕುಡಿ ಅಂತರಲ್ಲ ಅಂತಲ್ಲ ಕೂಡಂತಾನ
ಹ್ಮ್ ಯ ಯಶ ಭಾರಿ ಮಾಡಾವ ಹೊದಿ ಏ ನಟ ಸ ಈ ಕುರಿಯಾಗ್ರಟ್ಟ ಬಿಡ್ತವಣ
ಹ್ಮ್
ಹ ನಾನ ಬರ
ಏನ್ ಇವ ತಟ್ಟಿ ಪೂ ಮಾಡಕ
ಮತ್ತತ್ ಬರವಲ್ದ ಹೆಂಗ
ಐಟ್ಟಿ ಪೂಜೆ ಮಾಡಗಲ್ವ ನೀವತ್ತೆ
ಹೆ ಮಾಡಲ್ಲ ಹೋಗಲ್ಲ ನಾ ಈ ಒಂದ ತಿ ಆ ತ ಸೇರಿ ಸರ್ಕೊಂಡಂಬಿ ನಿ ಪ್ರಾಜೆಕ್ಟ್ ಯಾವಾಗ ಸರ್ ಟೈಪತನಂತೆ ಅವಾಗ ಇದ್ದ ಸಜ್ಜ ಕುರ್ಯಕ ನಂಗ ಬಾಳ ಬಿಡ್ತಿಲ್ಲ ಮು ಮುಗ ಊಟೆ ಎಲ್ಲಾ ಹೆಜ್ಜಿ ಇಡ್ತವಿ ನೋಡುವ ಎರಡ್ ಮೂರ್ ಜನಕ್ಕೆ
ಹೌದಣ
ಹ್ಮ್ ಮತ್ತೆ ಏನು ನಮ್ಮ ಶೀಗನ್ ಹೇಳಲ್ಲಪ್ಪಾ ಅೇವಾ
ಹ್ಮ್
ಎರ್ಚಾ ಮುಷಿಯ ಅ್ರ ಎಾ ಮುಷ ಮು ತಮ್ಮ
ಹೂ ಮಳೆ ಹೋ ಮ್ರ ಮಳೆನವು ಜೋಳ ಬಿಟ್ಟು ಮೂರ್ ನಾಕಕ್ ಎಕ್ರ ಏ ಮಾಡ್ತತಿ ಬಾಳ
ಹ ಹ ನಮ್ದು ಇತ್ತಪ್ಪ ನಮ್ದು ಒಂದ್ ಮೂರು ಎಕರೆ ಚಜ್ಜಿ ಒಂದು ಒಂದವರೆ ಎಕರೆ ಮೆಕ್ಕಜೋಳ
ಏನು ನೋಡಿ ಸು ಒಂದಿಕ್ಲ ಎರಡು ಕುರಿಮೆಷಿ ಅಂತ ಇರ್ತಾರ ನಮ್ಮ ಯಾರ್ಯ ಮ್ಯಾಕ್
ನಿಮ್ದ ನಡಿದ ಕುರಿಮೇಶ್ ಬಿಡತಾರೆ ನಮ್ದೇ ನ ಬಾಳ್ವ
ನ್ ಕುರುಮೇಶಗ ಮತ್ತೆ ಹೊಳಗಡ್ಿಗೆ ಮತ್ತೆ ಮತ್ತೊಂದ್ ಮಳೆ ಆಗ ಒಂದ್ ಮಳೆ ಆಗ್ತಂದ್ರ ಮತ್ತೆ ಒಳಗ
ಮುಳಗದ್ದೇ ಹ್ಮ್ ಮಳೆ ಇದ್ಯ ನ ಬಯಲ್ ಬ ಕಾಟಪ್ಪ ಇ ಮಳೆ ಮಳೆ ತಾವನಾನೇವ
ಅಲ್ ಯನ ಬಗಚ
ಹ ಇದು ನಲ್ವತ್ತಾರ ಇ ನಲ್ವತ್ತಾರ
ಅಂದ್ರೆ ಜಿರೆ ಹಾಡ್ಕ್ ಹದ ಜಿರಾಡ್ಕ್ ಹಾಕಬೇಕ
ಹ್ಮ
ಇರ್ತೋೊಂಡ
ಹ್ಮ ತಡಿ ಏಟ್ ಆತಿದೆ ನೋಡೋಣ
ಹಾಗೇ ತಗ ಹಾಗಗೇತಿ ಮ್ರೆ ನಾವು ಹಾಗೇ ತಗ ಅಲ್ಲ ಅನ್ನಯೊಗೆ ಹ ಹಾಕ ಆತ್ ನೋ ಹಡ್ಕೊಡ
ಹಾ ತಡೆ ತಡಿ ಆಗೆನೊಂದ್ ಎರಡ್ ಸೆಕೆಂಡ್ ಓಡ್ಲಿ ತಡಿ ಮತ್ತೆ ಹನ್ನೊಂದಾರ ಆಲ್ಲದ ಅದಕ್ಕೆಕ್ಲ ಯಾರ ಇಲ್ಲ ಅಲ್ಲ ಅಲ್ವಾ ಹ
ಇನ್ನ ಆ ಆ ಚ ಹ ಯಾತ ನಂಜರಿಣ ಹ ಬ ಹ